ಹಲೋ ಲಿಂಗನಾಥ್ ಆರಾಮಾ.
ಆರಾಮ್ ರೀ ನಾಗೇಶ್ ನೀವ್ ಆರಾಮಲ್ಲಾ.
ಹಾ ಆರಾಮ್ ನೋಡಪ್ಪಾ ಏನ್ ಮಾಡಕತಿ.
ಏನ ಇಲ್ ನೋಡ್ರಿ ನಾಗೇಶ್ ಈಕ ಜಸ್ಟ್ ಈಗ ಊಟ ಮಾಡಿದ ಊಟ ಮಾಡ್ ಕುಂತಿದ.
ಹೂ ಅದೇ ಮತ್ ಕಾಲೇಜ್ನಾಗ ಆ ಟೂರ್ ಇಟ್ರ ಅಂತ ಮತ್ ನೀ ಹೊಂಟಿದ ಹೆಂಗ.
ಹಾ ಹೋಗ್ಬೇಕು ಎಲ್ಲಾರ ಹೋಗಾರತಕೋ.
ಅದೇ ಏಳ್ ಏಳ್ ಸಾವ್ರ ಅಂತ ಒಬ್ರಿಗಿ.
ಹಾ ಸ್ಟೈ ಫಂಡ್ ಬರ್ತಲ್ಲ ನಾಕ್ ಸಾವ್ರ ರೂಪಾಯಿ ಅವು ನಾಕ್ ಸಾವಿರೂಪಾಯ ಮನೆಯಂಗ್ ಇಸ್ಕೊಂಡ್ ಬಾರ ಮೂರ್ ಸಾವಿರ. ಇಸ್ಕೊಂಡ್ ಆರಾಮ್ ಸಾರಿ ಕರ್ನಾಟಕ ಟೂರ್ ಹೊಡೆದು ಬರೋಣ ತಗೋ.
ಅದೇ ಒಂದ್ ವಾರ ಮ್ಯಾಗ ಹೋಗತ್ತಾರ ಮತ್ ಅದೇ ಎಲ್ಲರಿ ಕೇಳಂದ್ರು ಮತ್ ನೀನ್ಗ್ನು ಕೇಳಮ್ಮನ್ ಆೆವಾದ
ಹಾ ಆಯ್ತ ಎಲ್ಲೋಗ ಎಲ್ಲ ಎಲ್ಲ ಹಯ್ತಾರೆ ನಾವ್ ಬೀದರ್ಕಾ ಕೋಪಲ್ಕ್
ಎಲ್ಲಾ ಪೂರಾ ಆಲ್ ಕರ್ನಾಟಕ ಎಲ್ಲೆಲ್ಲಿ ಏನೇನ್ ಪ್ಲೇಸ್ ಆವಾ ಎಲ್ಲಾ ಹೋಗಕತ್ತಾರ
ಹಾ
ಅದೇ ಮತ್ತೆ ನಾನು ಅದೇ ನೀ ತಯಾರಾತಿ ಇಲ್ಲ ಅಂತ ಕೇಳಕ್ ಹಚ್ಚತ್ ನನ್ಗ
ಹಾ ತಯಾರ ಆಐ್ವನಾಗ ಶುಬರ್ ತ ಎಲ್ಲರರು ಆರ್ ಸರಿ
ಅದೇ ಎಲ್ಲರೂ ಹೋಗಕತ್ತಾರ ಹುಡ್ಗಿ ಹಾ ಹೋಡ್ತಾರ ಅದೇ ಹೆಂಗ್ ಬಿಟ್ರ
ಹಾ ಅಲ್ಲೇ ಸ್ಪೆಷಲ್ ಜಾಗ ಅದ ನಮ್ಗೆ ಎಷ್ಟ ಆಗದೆ ಆ ಜಾಗ
ಅದೇ ಹುಡುಗಿಯರು ಹುಡುಗರು ಎಲ್ಲರೂ ರೆಡಿ ಆಗ್ಯಾರ ಹ್ಮ ಅದಕ್ಕೆ ಎಲ್ಲಾ ಹ ಮತ್ತ
ಅದೇ ನಿಮ ಶಂಕರ ಸದಿ ಬದ ಒಂಟ್ರ ಎಲ್ಲಾ
ಯಾವ್ರ್ದು ಗೊತ್ತಿಲ್ಲಪ್ಪಾ ನನ್ಗ ಕೇಳ್ಬಕ್ ಅವ್ರಗ್ ಬಿ ಫೋನ್ ಹಚ್ಬೇಕಕ್ ಈಗ
ಫೋನ್ ಹಚಿಲ್ಲ ನ ರೀ
ಅವ್ರಿಗ್ ಇನ್ನ ಹಚ್ಚಿಲ್ಲ ನಿನಿಗೇ ಫಸ್ಟ್ ಹಚ್ಚದು
ಹಾ ನೀವು ರಮೇಶ್ ಹೊಂಟೆನ್ ಎಲ್ಲ
ಹಾ ರಮೇಶ್ ಹೊಂಟಾನ
ಹಾ ಆಯ್ತು ಬೇರೆವರ್ ಹೋಗಬಾರ ಸಾರಿ
ಹಾ
ಮತ್್ರ ಆಯ್ತ್ ನೀರ ಖುಷಿ ಇರ್ತಿ
ಹ್ಮ್ ನಾಷ್ಟ ಮಾಡುದೇ ಇಲ್ಲ
ಹಾ ಜಸ್ ಈಗ ಆಯ್ತ ನೋಡಿಕಕ್ಟರ್ ಹೋಟಲ್ ಮಾಡಿನೇ ಮಾಡ್ತಾರ ಫ್ರೆ ಸ್ಟರ್ ಹೋಟಲ್
ಏ ಏನ್ ಮಾಡ್ಯನಾ ಜೋಷಿ. ಅಣ್ಣ
ಏ ಜೋ ಜೋಷಿಲ್ಲ ಆಪೋರು ಜೋಶಿ ಸ್ಟಾಲಿನ್
ಹಾ
ಜೋಷಿ ಎಲ್ಲ ಜೋಷಿ ಸ್ಟಾಲಿನ್
ಹಾ.. ಹಾ.. ಹಾ..
ಅವರುಫೈವ ಸ್ಟಾರ್ ಹೋಟಲ್ದ ಊಟ ಮಾಡತಾರ ಅಂತ ಫೈವ ಸ್ಟಾರ್ ಹೋಟೆಲ್ ಅಡುಗೆ ಮಾಡಿದಾರ ಅಂತ
ಹಾ ಹಾ ಹಾ
ಪ್ರಮೋಷನ್ ಮಾಡ್ತೀರಿಗ ಒಂದ ರೀ
ಹಾ ಹಾ ಅಂದ್ರೆ ಅಡ್ಗೆ ಭಾರಿ ಮಾಡ್ತಾರತಪ್ಪಾ.
ಹ ಏ ನಾವವು ದಿನ ತಿನ್ನ ದನ್ನ ತಿಿಂದಿ ತಿಿಂದಿ ತನ್ನಾಗಿನಂಗಲ್ಲ
ಹೌದಾ
ಹಾ ಇ ನಮ್ಮ ಫ್ರೆಂಡ್ ಆಕಾಶ ಅಬಹುದು ದಿನ ತಿಂದು ತಿಂದು ಹಂದಿ ಆಗಿನಾಗಲ್ಲ ಸಾರ್
ಹೌದ
ಹಾ ಬಂಗಾರೇಮ್ಂಗ ಅದು ಅಡಿಗೆ ಹೋಲ್ಸೆಲ್ಕ್ ಹಗದ ಅಂತೇಳಿ ಆಟ್ರ್
ಹಾ ಹಾ ಹಾ
ಪೊಲೀಸ್ಲಾಕ್ ಸಾಧ್ಯನೇ ಇಲ್ಲ ಅಂತೇಳಿ ಆ ಟೈಪ್ ರೆಡಿ ಮಾಡಿದ್
ವರ್ಕ್ ಸರಿಯಾಗಿ ಮಾಡ್ತಾನ ಏನೋ
ಹಾ ಅದೇ ಹೋಲಿಸಲಾಗುವುದಿಲ್ಲ ಅಂತ ಹೇಳುತ್ತಿಲ್ಲ
ಮತ್ತೆ ಅದೇ ಟೂರ್ ಮತ್ತ ಹೆಂಗ್ ಕನ್ಫರ್ಮ್ ಆಯ್ತ ಇಲ್ಲ ಹೆಸರ ಕೊಡು ಅವನಿಗೆ ಹೇಳ್ತೇನಿ ರಮೇಶಗ್ ಬರ್ಕೊಳಾಕ್.
ಹಾ ಬರ್ಕೊ ಬರ್ಕೊ ಅಂತ ಹೇಳಲ.
ಅದೇ ಇವತ್ತೆಷ್ಟ. ಎಷ್ಟಂತ ಡೇಟ್ ಎಷ್ಟದ ಇವತ್ತ ಹನ್ನೆರಡು ಅದಲ್ಲ. ಇಪ್ಪತ್ ತಾರೀಕ ಹೋಗಾಕತ್ತಾರಾ.
ಹಾ ಯಾವ ಪ್ಲಸಿಗೆ ಹೋಯ್ತಿರಿ ಅನ್ನ ಕೇಳಾಯ್ತರ ನೋಡ.
ಎಲ್ಲಾ ಕರ್ನಾಟಕದಾಗ ಏನೇನ ಪ್ರಸಿದ್ಧಿ ಅವ ಎಲ್ಲಾ ಪ್ಲೇಸ್. ಎಲ್ಲಾ ಪ್ಲೇಸ್ ಹ
ಸರ್ ಅದನ್ನಲ್ಲಾ ಹೊಂಟಾರಲ್ಲ.
ಹು ಸರ್ ಹೊಂಟ್ರಾ ಸರ್ ವೈಫ್ ಹೊಂಟ್ರಾ ಮಕ್ಳು ಹೊಂಟ್ರಾ ಎಲ್ಲರೂ ಹೊಂಟ್ರಾ.
ಹಾ ಅರ್ಥ್ ಕನ್ನಡಾ ಹೊಂಟದ ಅಂದ್ರ ಪೂರ್ತಿ.
ಹು
ಮತ್ತ ನಾಗೇಶ.
ಮತ್ತೇ ಏನಿಲ್ಲಪ್ಪಾ ನೀವೇ ಹೇಳ್ಬೇಕು ಎಲ್ಲಾ.
ಮತ್ತ ನಿಮ್ಮ ರೂಮನೋಗ ಆಕಾಶ ಎಂಬವ ಅಂತಲ್ಲ ಯಾನೋ ಯು ಪಿ ಎಚ್ ಸಿ ತಯಾರಿ ಮಾಡತನ ಹೊದಲ.
ಹು ಅವ ಇದು ಅದೇ ಆ ಆಕಾಶ್ ಯು ಪಿ ಎಸ್ ಸಿ ಓದಕತ್ತಾನ ಅವಾ ಇನ್ನ.
ಹಾ
ಸ್ವಲ್ಪ ಪಾಪಾ ಕೋನ್ ಅಂದ್ರ ಕೊ ಏನಂತಾರ. ಅಂದ್ರ ಸ್ವಲ್ಪ ಓದಕತ್ತಾನ ಡಿಸ್ಟಪೆನ್ಸ್ ಬಾಳ ಅಲಕತ್ತದ ರೋಮನ್ಯಾಗ ಅವನಿಗೆ.
ಹಾಂಡಿಸ್ಟರ್ಬೆನ್ಸ್ಗೆ ಅದೆ ಇರ್ಲಿ ಆಳ.
ಹು ಅದೇ ಪಾಪ ಓದುರಿಗೆ ಸಪೋರ್ಟ್ ಮಾಡ್ಬೇಕು ಡಿಸ್ಟರ್ಬೆನ್ಸ್ ಆಗಕತ್ತದ.
ಹಾ ಏನ್ ಮಾಡೋಬರಲ್ಲಾ ಹಾಸ್ಟೆಲ್ ರೋಮ್ ಅಂದ್ರ ಹಂಗೆ ಇರುತ್ತದ.
ಹು
ಸಂಭಾಳಸ್ಕೊಂಡ್ ಹೋಗೋದೇ ಜೀವನಾ.
ಹು
ಅಂಬೇಡ್ಕರ್ ಏನ ಹೇಳ್ಯಾರ.
ಏನು ಹೇಳ್ಯಾರ.
ಅ ಶಿಕ್ಷೆಗೆ ಏನಂತಾರೋ. ಶಿಕ್ಷಣ ಕೊಡಿಯವರು ಹಾಯ್
ಅಲ್ಲಾ ಹಂಗಲ್ಲದು
ಹ
ಶಿಕ್ಷಣವು ಹುಲಿಯ ಹಾಲಿದ್ದಂತೆ.
ಏನಂತೆ ಅದನ್ನು ಕುಡಿದವನೆ ಯಾವರ ಗರ್ಜಿಸುತ್ತಾ ಇರತ್ತಾನಂತ.
ಹು
ಹು ಹಂಗೆ ಅಲ್ಲಾ.
ಹಾ
ಮತ್ತೆ ಏನ್ ನಡದದ ಏನೋ ನೀಟ್ ಪ್ರಿಪರೇಷನ್ ಮಾಡಿದಿ ಅಂತಲ್ಲ.
ಹಾ ಓದಕತ್ತಿದಪ್ಪಾ ಹಂಗೆ ಪಿ ಪಿ ಡಬ್ಲ್ಯೂ ತಗೊಂಡಿದ್ದಾ ಕ್ಲಾಸ.
ಹ
ಹಂಗೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಓದ್ತೇನಿ ಹಂಗೆ.
ಹ ಹ ನೈಂಟಿ ತ್ರಿ ಆಗಿದೆ ಅಂತಲ್ಲೋ ನಿಂದ ಟೆಂತ್ ರಿಸಲ್ಟು.
ಹು ಆಗೇದ ನೈನ್ಟಿ ತ್ರಿ.
ಹ ಹ ಪಾರ್ಟಿ ಕೂಡಲ್ಲೆ ನೈಟಿ ತ್ರೀ ಅದು.
ಕೊಡ್ಬೇಕ್ ಕೊಡ್ಬಕ್ ಅಣ್ಣ ನೀವು ಸಿಗಾಲೇ ಹೋಗಿರಿ ಕಾಲೇಜ್ ಹೋಗಿರಿ ಬಾಳ್ ಬಿಸಿ ಆಗಿರಿ ಈಗ.
ಬೀಜಾರಾಗ ಏನು ಫೋನ್ ಪೇ ಮಾಡ್ರೆ ಯೂಸ್ ಮಾಡ್ತಿ ಪಾ.
ಫೋನ್ ಪೇ ಮಾಡಿ ಇಲ್ಲ ಅದು ಹೆದ್ರೆ ಎದ್ರೆ ಕೊಡ್ಬೇಕು ಪಾರ್ಟಿ. ಮೊನ್ನೆ ಬರ್ತಡೆ ಇತ್ತಂತ ನಿಂದು.
ಇಲ್ಲ ಬರ್ತ ಡೇ ಮುಗಿದ ತೋ ದಿನ ಆಗೈತಿ ಐದೂ ತಿಂಗಳು ಆರು ತಿಂಗಳು ಎಲ್ಲ ಬರ್ತ ಡೇ
ಓ ಆರು ತಿಂಗಳ ಮತ್ತ ಮತ್ತ ಮೊನ್ನೆ ಮೊನ್ನೇನೆ ಸ್ಟೋರಿ ಹಾಕಿದ್ದ ಒಬ್ಬ ಯಾರೋ ನಿಮ್ ಫ್ರೆಂಡ್.
ಮೊನ್ನೆ ಮೊನ್ನೆ ಎಲ್ಲಿ ಹಾಕ್ಯಾನೋ ಹಾಕದೇ ಎಷ್ಟೋ ದಿನ ಆಯ್ತು.
ಹೌದಾ
ಹಾ
ಹಾ ಹಾ ಹಾ ಅಂದ್ರೆ ಸುಳ್ಳು ಹೇಳಕಚ್ಚಿ ನನಗ. ನಮ್ ಊರಲ್ಲೇ ಹೋದಿನಿ ಹ್ಮ್ ಹ್ಹ್.
ಮತ್ತೆ ಅಲ್ಲೇ ಹಾಸ್ಟೆಲದ ಹುಡುಗ ಹೆಂಗ ರೂಮ
ನಮ್ಮ್ ನಮ್ಮೂರಲ್ಲೇ ಹ- ಹಾಸ್ಟೆಲ ಹೆಂಗ ಉಳಿತರ ಡೈಲಿ ಅಲ್ಲೇ ಸ್ಕೂಲ್ ಗೆ ಹೋಗೋದು ಬರೋದು.
ಹಾ ಕಾಲೇಜ್
ಕಾಲೇಜು ನಂದ ಸೆಡಮ್ ನಮ್ಮವು ಕಲೀಲತನಿ.
ಹಾ ಹಾ ಅದು ಎಲ್ಲತ್ತ ಆರ್ಟ್ಸ್ ಮಾಡಿದೆ ಸೈನ್ಸ್ ಮಾಡಿದೆ.
ಸೈನ್ಸ್ ಮಾಡಿನಿ.
ಹುಷಾರು ಇದ್ದಿ ಅಂದ್ರಪ್ಪ ಸೈನ್ಸ್ ಮಾಡಿದಿ ಅಂದ್ರ.
ಹಾ
ನೋಡಿ ಈಗ ನಾವು
ಏನ್ ಏನ್ ಗಾಡಿ ಮ್ಯಾಗ ಹೋಗಕತ್ತೇನ ರೋಡಿಗಿ.
ಹಾ ಇಲ್ಲಿ ಯಾಕ ನಡೆದೆ ಗಾಡಿ ಮ್ಯಾಲ ಶಪುರಕ ನಡಿದೆ
ಕಟಿಂಗ್ ಮಾಡಸ್ಕೊಂಬ ಎಲ್ಲ ಕಣೆ ನಾನು ನಮ್ ದೋಸ್ತು. ಹಾ ಹಾ ಪಾಪ ಒಂದ ವಾರ ಅಯ್ತೀನ್ ಇದ್ದಾನ.
ಹಾ
ಅವನೀಗ ಅವನೀಗ ಮನ್ಸಿಗೆ ನೋವಾಂಗಂಗಾ ಮಾಡ್ತೇ ನೋಡು.
ಯಾವಾಗ ಹೊಂಟಿದೀ ಸೇಡಮ್ಕ.
ಸೇಡಂಕ ನೀ ಯಾಗ ಅಂದಿ ಅಗ.
ಅಲೋ ಮತ್ತ ಟೂರ್ಗ್ ಹೋಗೋದಿಲ್ಲ ಇಪ್ಪತ್ ತಾರೀಕು ಅಟೆಂಡೆನ್ಸ್ ಶಾರ್ಟೇಜ್ ಎಲ್ಲತ್ತ ನಿನ್ ಕಾಲೇಜ್ನಾಗ ಬರ್ಲಕ ಬರ್ಲಾ.
ನಡೀತಾದೋ ಸ್ವಲ್ಪ ಕೆಲ್ಸ ಆದ ಮನ್ಯಾಗ.
ಹಾ
ಹಾ ಏಲ್ಲ ಟೂರಿ ಹೋಗಿನ ಮಜಾರ ಮಾಡಬೇಕಪ್ಪ.
ಹಾ ಮತ್ತೆ
ಮತ್ತ ಏನೇ ಇಲ್ಲ ನೋಡ್ರಿ ನಿಮ್ದು ಹೇಳ್ಬೇಕಲ್ಲ ಏನೇನ್ ನಡೆದಾದ.
ಏನಿಲ್ಲಪ್ಪಾ.
ಮತ್ತೆ ಏನಂತ ನಿಮ ಎಸು.
ಯೇಸು ಯೇಸು ಅವ್ರು ಬಾಳ್ ಬ್ಯುಸಿ ಆಗ್ಯಾರ ಅವ್ರು.
ಬ್ಯುಸಿ ಆಗ್ಯಾರ ಐಫೋನ್ ಬಂದರ್ ಐಫೋನ್ ಬಂದಗಿಂದ . ಐಫೋನ್ ಬಂದಿದ ಮನುಷ್ಯ ಬಾಳ ಬ್ಯುಸಿ ಆಯ್ತು ರೀ.
ಐಫೋನ್ ತಗೊಂಡಾನ ಅಂತಲ್ಲ ಯಾವಾಗ ತಗೊಂಡಾನ ಅವಾ.
ಮನ ಮನ್ನೆ ಒಂದ ತಿಂಗಳು ಅಲತ್.
ಹೌದಾ
ಹಾ ಸೆವೆಂಟಿ ಪ್ರೋಮ್ಯಾಕ್ಸ್ ಅಂತ ನೋಡ.
ಸೆವೆಂಟೀನ್ ಪ್ರೋಮ್ಯಾಕ್ಸ್ ತೊಗೊಂಡಾನಾ.
ಹಾ ಯಾನೋ. ಅದು ನೋಡಕ್ ಐವತ್ ಸಾವಿರ ರೂಪಾಯದ ಕಾಣವಲ್ಲದು ಅವ ಇದ್ರ ಒಂದ ಲಾಕ್ ಅಂತ ಹೇಳತ್ತಾನ ಎಲ್ಲರಿಗೂ.
ಹು ಹು ಹು ಹು ಅಷ್ಟು ಕಾಸ ಇಲ್ಲಿಲ್ಲಾ.
ಆ
ಅಷ್ಟು ಖಾಸ ಅಷ್ಟು ಖಾಸ್ ಅನ್ಸಲಾ.
ಹ ಕಾಷ್ಟೇ ನನ್ಸ್ಯರಿ ಇಲ್ಲಾ.
ಟಕ್ ಅದೇ ಮಾ ಅದು ಪ್ಚ್. ಕ್ಯಾಮ್ರಾದು ನೋಡ್ದೆ ಮೊನ್ನೆ.
ಹಾ
ಅಷ್ಟ ಖಾಸ ಅನಿಸಲಿಲ್ಲಪ್ಪಾ ನನಗ.
ಫೋನ್ ಕೊಟ್ಟಾನೇನ ಕೈದಾಗ.
ಹು ಫೋನ್ ಕೊಟ್ಟಿದ್ದಾ ಮೊನ್ನೆ.
ಮಗ ನಮ ಕೂಡ ಅಂದ್ರ ಮೊ ಮೊದ್ರೆ ಹಾತಾನವಾ.
ಏನ ಹೇಳಿದಾ.
ಅದು ಬ್ಯಾಟ್ರಿ ಇಲ್ಲನ. ಕೇಳು ಆಗಲ್ಲೆ ಕ್ಯಾಮ್ರಾ ಚಲೋ ಇಲ್ಲ ಅಂತ ಹೇಳದಂದಾ ಐಫೋನ್ ತಗೊಂಡಿದ್ದ ಕ್ಯಾಮ್ರ ಚೊಲೋ ಇರಲ್ಲ ಅಂದ.
ಹಾ ಹಾ ಅದೇ ಮೊನ್ನೆ ಕೊಟ್ಟಿದ್ದ ಅಷ್ಟೇನು ಅನ್ಸ್ ಸ್ಲಿಲ್ಲ ನನಗರ ಹು.
ಹ ಹ ಮತ್ತ ಪೋಸ್ಟ್ ಹಾಕೋಂಬಿಟ್ಟಿರಲ್ಲ ಫೋಟೋನೆ ಇಳಿಸಿಕೊಂಡ್ರಿ ಮ್ಯಾಮ್.
ಇಲ್ಲಪ್ಪಾ ಮೊನ್ನೆ ಒಂದು ಏನಾಗ್ಯದ ವಿಡಿಯೋ ಮಾಡಂದಿದ್ದವಾ. ಎಡಿಟ್ ಮಾಡ್ಲಾಕ. ವಿಡಿಯೋ ಮಾಡಿದ್ದೆ ಅವನ ಏನಂದನ ಎಡಿಟ್ ಮಾಡಕೊಡ ಅಂದಾನ.
ನೀಂಗಾ.
ಹು
ಇವ್ವೆ ಲಿಟರ್ ಇದ್ದೀರಿ ಅಂದ್ರ.
ಎ ಅಲ್ಪ ಸ್ವಲ್ಪ ಸುಮ್ಮ ಹಂಗೆ ಮಾಡ್ಬೇಕಲ್.
ನಮ್ಮದೊಂದ ಎಡಿಟ್ ಮಾಡಕೊಡ್ರಿ.
ಏನ್ ಮಾಡದಿತ್ತ ಹೇಳ.
ನಂದು ಒಂದ ಫೋಟೋ ಎಡಿಟ್ ಮಾಡಿ ಕೊಡಲ್ ಪೋಸ್ಟ್ರಬಿಡತ್ತನ.
ಯಾಕ ಹಾಕ ಅದ್ರಾಗ ಏನ ಮಾಡಕೊಡ್ತೀನಿ.
ಹಾ ನೀವು ಇಂಥ ದೊಡ್ಡ ಎಡಿಟರ್ ಇದೀರ ನಂಗ ಗೊತ್ತೆ ಇದ್ದಿಲ್ಲ.
ಹ
ಐಫೋನ್ ವಿಡಿಯೋಗಳ ಎಡಿಟ್ ಮಾಡತೀರ್ ಅಂದ್ರ ನಮ್ಮದ ಈ ನಮ್ದ ಒಂದ ಇಪ್ಪತ್ ಸಾವಿ ರೂಪಾಯ ಫೋನ್ ನ್ಯಾಗ್ ಎಡಿಟ್ ಮಾಡಿಲ್ರಿ.
ಯಾರ್ ಮಾಡ ಐಫೋನು ಇಪ್ಪತ್ ಸಾವಿರದು ಹಂಗ ಇರಲೋ ದೋಸ್ತ. ಯಾವ್ದಾದ್ರನು ಮೊಬೈಲ್ ಲಲ್ಲೆ.
ಯಾವದರ ಮೊಬೈಲ್ ಎಲ್ಲಾ ಎಲ್ಲಾ ಫೋನ್ಗ ಬರೋದರಿ.
ಹು
ಮತ್ತೆಲ್ಲಾ ಆರಾಮಲ್ಲ.
ಮತ್ತೆ ನಾನ್ ನಿಂಗ ಸ್ವಲ್ಪ ನಿಂತ್ ಹಚ್ಚುತ್ತೇನೆ ನಿಂದ್ರ ಅಲ್ಲಿ ಕರೆಕತ್
ಹಾ ಆಯ್ತು.